ಹಲೋ ಹಾ ಹೇಳಿ ಹಾ ಈ ಹೇಗಿದ್ದೀರಾ
ಹಾ ಚೆನ್ನಾಗಿದ್ದೀರಿ ನೀವು
ನಾನ ಚೆನ್ನಾಗಿದ್ದೀನಿ
ಏನ್ ಮಾಡ್ತಿದ್ರಿ
ಏನಿಲ್ಲಾ ಹಂಗೆ ಟಿವಿ ನೋಡ್ಕೊಂಡ್ ಕುೂತಿದ್ವಿ ನೀವು
ನಾನನು ಹಾಗೆ ಫೋನ್ ನೋಡ್ತಾ ಇದ್ದೆ
ಹ್ಮ್
ಏನ್ ಟಿವಿಲ್ ಸೀರಿಯಲ್ ನೋಡ್ತೀರಾ ಅಥವಾ ಮೂವಿನ
ಸೀರಿಯಲ್ಸ್ ಇಷ್ಟೊತ್ತಲ್ಲಿ
ಅಷ್ಟೊದ ಅಡಿಕ್ಷಿತ
ಏ ಏನಿಲ್ಲ ಸುಮ್ಮ್ನೆ ಹಂಗೆ ಮನೆಯವರೆಲ್ಲಾ ನೋಡ್ತಾ ಇದರ್ತಾರಲ್ಲಾ ಜೊತೆ ತಿಲುಕತ್ಕೊಂಡ ನೋಡದ ಇಷ್ಟ ಅಡಿಕ್ಷನ್ ಅಂತ ಏನಿಲ್ಲ ನೀವೇನ್ ಮಾಡ್ತಾದ್ದೀರಾ
ಹಾಗೆ ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ.
ಹ್ಮ್ ರೀಲ್ಸ್ ಅಡಿಕ್ಷನ್
ಆತರ ಇಲ್ಲ ನನ್ ಆಕ್ಚುಲಿ ಜಾಸ್ತಿ ಫೋನೇ ನೋಡಲ್ಲ
ಹ್ಮ್
ಹಂಗೆ ಸುಮ್ಮನೆ ಒಂದ್ ಹತ್ ನಿಮಿಷ ನೋಡ್ಬಿಡೋಣ ಅಂತ ನೋಡ್ತಿದ್ದೆ ಅಷ್ಟೆ
ಹ್ಮ್ ಹ್ಮ್ ಏನು ಮಳೆ ಏನಿಲ್ವಾ ನಿಮ್ ಊರ್ ಕಡೆ.
ಆಕ್ಚಲಿ ವೆದರ್ ಫುಲ್ ಫುಲ್ ಕೋಲ್ಡ್
ಹ್ಮ್ ಮಳೆ ಏನಿಲ್ಲ ಅಲ್ಲಾ
ಮಳೆ ಇದೆ ಅಂದ್ರೆ ಹಾಲಗಲ್ಲಿಗಿಲ್ಲ ಸೋನೆ ಸೋನೆ ತರ ನಿಮ್ಮೂರು ಕಡೆ
ನಮ್ಮೂರ್ ಕಡೆ ಎಷ್ಟು ಮಳೆನೇ ಬರ್ತಾ ಇಲ್ಲ ಬಿಡಿ.
ಮಳೆನೇ ಇಲ್ವಾ
ಬರಿ ಮೋಡ ಆಗುತ್ತೆ ಗಾಳಿ ಅಷ್ಟೆ.
ಹ್ಮ್ ಹ್ಮ್ ಮತ್ತೆ ಏನ್ ಸಮಾಚಾರ
ಎಲ್ಲ ಯಾವ ಊರು ನಿಮ್ದು ನಮ್ದು ತುಮಕೂರು ನಿಮ್ಮೂರು ಕಡೆ ಎಲ್ಲ ಎನ್ವಿರಾನ್ಮೆಂಟ್ ಚೆನ್ನಾಗಿ ಇರುತ್ತೆ ಬಿಡಿ. ಮಳೆ ಎಲ್ಲ ಜಾಸ್ತಿ ಹ್ಮ್ ಹ್ಮ್ ವೆದರು
ಹೌದು ಬಟ್ ಹುಷಾರ್ತಪ್ಪದ ಜಾಸ್ತಿ
ಹಾ
ಹ್ಮ
ನಮ್ ಕಡೆ ಎಲ್ಲಾ ಫುಲ್ಲು ಬರಿ ಪೊಲ್ಯೂಷನ್ನು ಎಲ್ಲೂ ಮರ ಗಿಡಗಳಷ್ಟಿರಲ್ಲ ಏನಿರಲ್ಲ ಬನ್ನಿ ನಿಮ್ಮ ಹಾಸನ ಡಿಸ್ಟ್ರಿಕ್ ಅಲ್ಲೆಲ್ಲ ಮರಗಳ
ಹ ಹ್ಮ್ ಮಲೆನಾಡು ಅಂತಾನೆ ಹೆಸರು
ಹ್ಮ್ ನಮ್ಗೆಲ್ಲ ಅದುೂ ಟೂರಿಸ್ಟ್ ಪ್ಲೇಸ್ ತರ
ಹ್ಮ್ ಹು ನಮಗಿದ್ದೀರಿ ಬೇಜಾರು
ಹ್ಮ್ ಇವಾಗಂತೂ ಮರಗಳೆಲ್ಲ ಕಡಿತಾ ಇರೋದು.
ಹ್ಮ್
ಈ ತರ ಎಲ್ಲಾ ನಮ್ ಕಡೆ ತುಂಬಾ ಜಾಸ್ತಿನೇ ನಿಮ್ಮ್ೂರ್ ಕಡೆನು ಹಂಗೆ ಆಗುತ್ತೆ ಮುಂದೆ ಈ ತರನ ಕಂಟಿನ್ಯೂ ಆದ್ರೆ ಹ್ಮ್
ಕಂಡು ಬರ್ತಿದೆ
ಹ್ಮ್
ಸುಮ್ನೆ ಏನಾದ್ರು ಒಂದು ಚೆನ್ನಾಗಿರೋ ಮರ ಇದ್ರು ಏನು ಯೋಚನೆ ಮಾಡ್ದಂಗೆ ಕಡ್ದು ಅಲ್ಲಿ ಒಂದ್ ಸೈಡ್ ಮಾಡೋಷ್ಟು ಮುನ್ನದೆ ಇದೆ
ಹೌದು ಫಾರ್ ಎಕ್ಸಾಂಪಲ್ ಈಗ ಬಿಡದಿ ಲ್ಲಿ ನಡೀತಾ ಇರೋ ಇನ್ಸಿಡೆಂಟ್ ತಗೊಳ್ಳಿ ಅಲ್ಲಿ ಎಷ್ಟು ರೈತ ರು ಹೋರಾಟ ಮಾಡ್ತಿದ್ದಾರೆ ಗೌರ್ಮೆಂಟ್ ಅವ್ರಿಗೆ ಕೊಡಲ್ಲ ನಾವು ಕೊಡೋದುೇ ಇಲ್ಲ ಅಂತ
ಹ್ಮ್ ಬಟ್ ಅದನ್ನ ಅರ್ಥ ಮಾಡ್ಕೊಡಲ್ಲ ಗೌರ್ಮೆಂಟ್
ಹ್ಮ್ ಅದರ್ತ ಮಾಡ್ಕೊತ ಇಲ್ಲ ಅವ ನೋಟಿಸ್ ಎಲ್ಲಾ ಕೊಡ್ತಾ ಇದಾರೆ ಇಲ್ಲ ಕೊಡ್ಲೇಬೇಕು ಅಂತ ಅವರು ಎಷ್ಟು ವರ್ಷದಿಂದ ಕಷ್ಟಪಟ್ಟು ಬೆಳ್ತಿರ್ತಾರೆ ಅಡಕೆ ತೋಟ ಎಲ್ಲ ಅದನ್ನ ಅದನ್ನೆಲ್ಲಾ ಹಾಲ್ ಮಾಡಿ ಸಿ ಟಿ ಮಾಡ್ತೀನಿ ಇಂಡಸ್ಟ್ರೀಸ್ ಕಟ್ತೀನಿ ಕೆಲ್ಸ ಕೊಡ್ತೀನಿ ಅ ಯಾರು ಒಪ್ಕೊತಾರೆ
ಹ್ಮ್
ಮತ್ತೆ ಬರುತ್ತಾ ಅದೆಲ್ಲ
ಬಾರಲ್ಲ ಅವರು ಒಂದ ದಿನ ಏನೋ ಹೆಲ್ಪ್ ಮಾಡ್ಬೋದಷ್ಟೆ
ಹ್ಮ್ ಹ್ಮ್ ಹ್ಮ್
ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ
ಹೌದು ಚಿಕ್ಕ ಮಕ್ಕಳು ಕೂಡ ಹೋರಾಟ ಮಾಡ್ತಿದ್ದೇವೆ ರೈತರ ಪರವಾಗಿ ಗೌರ್ಮೆಂಟ್ ಕೂಡ ಅದಕ್ಕೆ ಸಹಕಾರಸ್ಪೆಕ್ಟ್
ಹ ಬಟ್ ಅದಕ್ಕೆಲ್ಲ ಸಪೋರ್ಟೇ ಮಾಡಿಲ್ಲ
ಹೌದು ಇನ್ನು ಅಂದ್ರೆ ತರ ಡಿಸಅಡ್ವಾಂಟೇಜಸ್ ಮಾಡ್ತಾರೆ ಅದ್ರ ಜೊತೆ ಅಡ್ವಾಂ ಸೇಜಸ್ ಏನಂದ್ರೆ ಈಗ ಕ್ರಿಕೆಟ್ ಅಲ್ಲಿ ನೋಡಿ
ಹ್ಮ್ ಅದೇ ಆತರ ಕ್ರಮಗಳು ಕೈಕೊಂಡ್ರೆ
ಹ್ಮ ಹೌದು ಅ ರೂಲ್ ಎಲ್ಲ ಒಳ್ಳೊಳ್ಳೆ ರೂಲ್ಸ್ ಎಲ್ಲ ಮಾಡ್ಬೇಕು ಇನ್ನು ತುಂಬಾ ಬರಿ ಎನ್ವಿರಾನ್ಮೆಂಟ್ ಡೇ ದಿವ್ಸ ಮಾತ್ರ ಒಂದ್ ಮರ ನೆಟ್ಬಿಟ್ಟು ಸುಮ್ನೆ ಆಗೋದಿಲ್ಲ
ಅಷ್ಟೇ ಜನ ಬರಿ ಅಷ್ಟೇ ನೀವಾಗ ನೋಡಕ್ ಹೋದ್ರೆ
ಹ್ಮ
ೇ ಮ ಇದಿನ ಒಂದ ಪ್ಲಾಂಟ್್ಲಾಂಟನ್
ಫೋಟೋ ತೆಗಿ ಸ್ಟೋರಿ ಸ್ಟೇಟಸ್ ಗಳೆಲ್ಲ ಕಳೆದು.
ಅದು ಅಚ್ಚುಲಿ ಮನಸ್ಪೂರ್ವಕವಾಗಿ. ಲ್ಲ ನಾನು ಒಂದ ಸ್ಟೇಟಸ್ ಆಗ್ಬೇಕಲ್ಲ.
ಲೈಕ್ಸ್ ಬೇಕು ಕಮೆಂಟ್ಸ್ ಬೇಕು ಅಂತ ಆಗ್.
ಈಗೆ ನಿ ಕಾಲ ಹೇಗ ಆಗ್ಬಿಟ್ಟಿದೆ.
ಹೌ.
ಅದು ಏನ ಹೇಳಕ್ ಬಂದ್ರ ಕ್ರಿಕೆಟ್ ಅದು ನೀ.
ಕ್ರಿಕೆಟು ಅಂದ್ರೆ ಇದು. ಕ್ರಿಕೆಟ್ ಅಲ್ಲಿ ವೈಟ್ ಬಾಲ್ ಅಂತ ಹಾಕ್ತಾರೆ ನೋಡಿ ಬೌಲರ್ಸು ಮಿಸ್ ಆಗಿ.
ಬಲ್ಲು
ಹ್ಮ್ ಹ್ಮ್ ಡಾಟ್ ಬಾಲ್ಗೆ ಅದೆಷ್ಟು ಡಾಟ್ ಬಾಲ್ ಆಗುತ್ತೋ. ಈ ಸೀಸನು ಟ್ವೆಂಟಿತ್ ಸೀಸನ್ ಅಲ್ವಾ.
ಒನ್ ಡಾಟ್ ಪಾಲ್ ಹಾಕದ್ರೆ ಟ್ವೆಂಟಿ ಪ್ಲಾಂಟ್ಸ್ ನ ಹ ನೆಡೋದು. ಹ ಆತರ ಮಾಡೋದ್ರಿಂದ ಮರ ಗಿಡಗಳು ಜಾಸ್ತ ಜಾಸ್ತಿ ಆಗುತ್ತೆ ಒಳ್ಳೆ ಸಿಸ್ಟಮ್ ಅದು ಒಳ್ಳೆ ಪ್ಲಾನ್ ಮಾಡಿದರೆ.
ಚೆನ್ನಾಗಿ ಯಾರೋ ಬುದ್ಧಿವಂತರು ಮಾಡಿದ್ದಾರೆ.
ಹೌದು. ಹ್ಹ್. ಹ್ಮ್.
ಆಕ್ಚುಲಿ ಇದೇ ತರ ಎಲ್ರೂ ಫಾಲೋ ಮಾಡೋದು. ಡ್ರೆ ಎನ್ವಿರಾನ್ಮೆಂಟ್ ಕೂಡ ಎ ಇಂಪ್ರೂವ್ಮೆಂಟ್ ಆಗುತ್ತೆ.
ಮುಂದ್ ನಾವು ನಮ್ದು ಮಾತ್ರ ಈ ಯೋಚನೆ ಮಾಡ್ಕೊಂಡು ಇಂಡಸ್ಟ್ರೀಸ್ ಅದು ಇದು ಅಂತ ಮಾಡ್ತಾ ಇದೀವಿ. ಇದ್ರೆ ಮುಂದೆ ಬರೋ ಜನರೇಷನ್ಸ್ ಅವ್ರಗೆಲ್ಲ ಮರ ಹಿಂಗಿತ್ತು ಅಂತ ನಾವು. ಫೋಟೋದಲ್ಲಿ ತೋರಿಸುವಂತ ಪರಿಸ್ಥಿತಿ ಬಂದ್ರು ಬರ್ಬೋದು ಎಲ್ಲಾ ಆರ್ಟಿಫಿಷಿಯ- ಲ್ ಮರ ಗಿಡಗಳನ್ನ ಇಡ್ಬೋದು ಆತರ.
ಹಾಗೋ ಚಾನ್ಸಸ್ ಇದೆ ಹೌದು ಇದೆ ತರ ಜಾಸ್ತಿ.
ಹ್ಮ್ ಮಳೆ ಬರಲ್ಲ ಮತ್ತೆ ಮುಂದೆ ಆರ್ಟಿಫಿಶಿಯಲ್ ಮಳೆ ತರ್ಸ್ಬೇಕಾಗುತ್ತೆ.
ಹೌದು ಅದೇಲ್ಲದೂ ಹೋಗಿ ಮೇಲಿಂದ ನೀರ ನೀರೆ ತರ ಇರ್ತಿದ್ದದು ಮಳೆಯ ಅನ್ನ ಅದು ತೋರಿಸ್ಬೇಕಾಗುತ್ತೆ. ಅದು ಈ ತರ ಮರ ಗಿಡಗಳು ಕಡಿಯದ್ರ ಮಳೆ ಬರಲ್ಲ ಅದು ನಮಗೇನು ಎಫೆಕ್ಟ್ ಆಗ ಬಟ್ ಆ ರೈತರು ರೈತ್ಗೆ ಎಷ್ಟ ಎಫೆಕ್ಟ್ ಆಗುತ್ತೆ.
ಈಗ ಟೌನ್ ಅಲ್ಲಿ ಇರೋರ್ಗೆ ಮಳೆ ಬಂದ್ರೆ ಏನಕ್ಕಾದ್ರೂ ಬರುತ್ತೋ ನಮ ಬಟ್ಟೆ ಎಲ್ಲ ತುಳ್ ಬಂದಿವಿ ಬಟ್ಟೆ ಒಣ್ಗಲ್ಲ ಹಂಗೆ ಇಂಗೆ ಅಂತ ಅವ್ರ ಬೈಕೋತಾರೆ. ಆದರೆ ಹಳ್ಳಿಲಿ ರೈತರೆಲ್ಲ ಎಷ್ಟು ಅದಕ್ಕೋಸ್ ಹರಕೆಗಳನ್ನೇ ಕಟ್ಕೊತಾರೆ ಮಳೆ ಬರ್ಲಿ ಅಂತ. ಹ್ಮ್
ಅದು ಅವರು ಹಳ್ಳಿಗ್ ಬಂದ ಒಂದ್ ವಾರ ಜೀವನ ಮಾಡಿದ್ರೆ ಗೊತ್ತಾಗುತ್ತೆ ಅದ್ರ ಕಷ್ಟ
ಹ್ಮ್ ಹ್ಮ
ಹ್ಮ್ ಹ್ಮ್ ಇಲ್ವಾ.
ಮಳೆ ಈಗ ಅಂದ್ರೆ ಅವಾಗವಾಗ ಬರುತ್ತೆ ಸ್ವಲ್ಪ ಗೂಡರ್ ತರ ಆದ್ರೆ ಅದು ಮಳೆ ಮರಕಷ್ಟೆಲ್ಲಾ ಎಲ್ಲ ಸಾಕಾಗಲ್ಲ ತೋಟಕ್ಕೆಲ್ಲ. ತೋಟಕ್ಕೆ ಏನಾದ್ರು ಜೋರಾಗಿ ಬರ್ಬೇಕು ಮಳೆ. ಬರಿ ಗಾಳಿ ಗಾಳಿಯಾದ್ರೆ ಈಗ ಅಡಿಕೆ ಗಿಡಗಳು ಎಷ್ಟು ಹಾಳಾಗ್ತವೆ ಅದ್ರಿಂದ ಬಿದ್ದು. ಬಿದ್ದು ಹೋಗೋದು.
ಹಾ ಹೋ
ಹರ್ಕೊಂಡ ಹೋಗೋದು ಆ ಥರ ಎಲ್ಲ ಆಗುತ್ತೆ. ಅವಾಗ ರೈತರಿಗೆ ಎಷ್ಟು ಲಾಸ್ ಆಗುತ್ತೆ. ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿರ್ತಾರೆ ಅದನ್ನ ತೋಟನ. ಹಳಾದ್ರೆ ನಿಮಗೆ. ನಿಮ್ ಕಡೆ ಎಲ್ಲ ಏನ್ ಜಾಸ್ತಿ ಬೆಳಿತೀರಾ.
ನಾವು ಎಕ್ಚುಲಿ ಬತ ಕಬು
ಹ್ಮ್ ಹ್ಮ್ ನಾವು ತೆಂಗಿನ ತೊಟ್ಟ ತಾಡಕ ತ ಟಾಸ್
ಅದೇ ನೀವುಲ್ ತೋಟ ಮಾಡ್ಬಿಟ್ಟಿರ್ತೀರಾ ಜಮೀನ್ ಎಲ್ಲಾ ಜಮೀನ್ ಎಲ್ಲಾ ಸ್ವಲ್ ತೋಟ ಮಾಡ್ಬಿಟ್ಟಿರ್ತೀರಾ
ಕಡೆ ಎಲ್ಲ ತೆಂಗಿನಕಾಯಿ ಫೇಮಸ್ ಅಲ್ವಾ ತೆಂಗಿನಕಾಯಗೆ ತುಂಬಾ ಹ್ಮ್ ಬೆಲೆ ಇದೆ
ಹ್ಮ
ಹಸು ಅದನ್ನ ಬೆಳಿಯೋದ್ ನೋವು ನಮ್ ಕಡೆ ಮ ಅದಕ್ಕೆ ಸೂಟ್ ಆಗದು ನಿಮ ಕಡೆಲ್ಲ ಶುಂ ಟೀ ಕಬ್ಬು ಆತರ ಎಲ್ಲ ಬಿಳಿದ್ರೆ ಅಷ್ಟು
ಬೆಳೆಗ್ ಸರಿಯಾಗಿ ಬರಲ್ಲ ಅನ್ಸುತ್ತೆ ಆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಎಲ್ರುದುೂ ತೋಟ ಇದೆ ನಮ್ಮ ಆಲ್ಮೋಸ್ಟ್
ಹ್ಮ್ ನಮ್ ಕಡೆ ಆ ತರ ಇಲ್ಲ ಇದೇ ತೋಟಗಳು ಇದೆ ಬಟ್ ಆದ್ ಈ ತರ ಬೆಳೆಗಳು ಜಾಸ್ತಿ ಬೆಳೀತೆ
ಹ್ಮ್ ಒಂದ ನರು ಕಡೆ ಈರ ಅವ್ರ ಮಣ್ಣಿಗ್ ಯಾವ್ದ ಸೋಟ ಆಗತ್ತು ಆತರ ಬೆಳೀತಾರೆ
ಹ್ಮದುಷ ಮತ್ತೆನ್ ಸಮಾಚಾರ ನಿಮಗೆೇಚಾರ ಅಂದ್ರೆ ತುಂಬಾ ಇಷ್ಟನಾ
ಹಾ ತುಂಬಾ ಇಷ್ಟ ಅದ್ರಲ್ಲೂ ನಿಮ್ಮೂರ್ ಕಡೆ ನೇಚರ್ ಅಂತೂ ತುಂಬಾ ಇಷ್ಟ ನಿಮ್ಮೂರ್ ಕಡೆ ಸಕ್ಲೇಶ್ಪುರ ಅದೆರಲ್ಲ ಅವ ಇದ್ದಾರೆಲ್ಲ ಇಷ್ಟ ಊರದೆಲ್ಲ
ಹ ಹ ಹೌದು ಮನ್ಯ ಹೌದು ಯಾಕಂದ್ರೆ ಇಲ್ಲೇ ಇರ್ತವಲ್ವಾ ಯಾವಾಗ್ಲುೂ ಫುಲ್ ಯಾವಾಗ್ಲೂ ಕೋಳ್ಕೊಳ್ಳು ಎಲ್ಲಾರು ಬಿಸಲಲ್ಲಿ ಹೋಗ್ಬೇಕು ಅನ ತರ ಇಲ್ಲಾಗತರ
ಹ್ಮ ನಮಗೆ ಅದ್ ನೋಡ್ಬೇಕಂದ್ರೆ ನೀವು ಈ ಕಡೆ ಬರ್ಬೇಕಂತ
ಹ
ಹ್ಮ್
ಮತ್ತೆ ಇನ್ನೇನ್ ಸಮಾಚಾರ
ಬನ್ನಿ ನಮ್ಊರ್ ಕಡೆ ಹೆಂಗೂ ಬಿಸ್ಲು ಬೇಕಾದ್ರೆ ಯಾವಾಗತ್ರರು ಹ್ಮ್ ಸರಿಯ ಆಯ್ತು ನೆಕ್ಸಟೈಮ್ ಮಾತನ್ನ ಬಾಯ್ ಹಗ ನೀ ಕಡ ಸರಿಯೋಗ